ಹಲೋ
ಹಲೋ
ಅದು
ಕೆಳತದೆ ಆತಮ್ಮ
ಹಾ ಕೇಳತಾ ಇದೆ ಹೆರು
ನನ್ಪಾ ನಿಮ್ಮಣ್ಣ
ಯಾರದ ಹೌದಾ
ಹಾ
ಏನ್ವದು ಏನ ರಾಮಡ
ಹ ಆರಾಮ್ ನೋಡಪ್ಪಾ ನೀವನು
ನಾ ನಾರ
ಮನೆಯಲ್ಲಿ ಎಲ್ಲಾರ ಆರಾಮ
ಹಾ ಆರಾಮ
ಏನು ಮತ್ತೆ ನೀರ್ನ ಶಬ್ದ ಬರ್ತದೆ ಜಾಸ್ತಿ
ಬೇ ಸ್ವಲ್ಪ ಜಲ್ಕಾ ಮಾಡಲಾಗಿದ್ದೆ ಮಾಡಕೂತಿದ್ದೀವಿ
ಹೌದಾ
ಹ ಮತ್ತೇ ಊಟ ಆಯ್ತಾ
ಊಟ ಆಯ್ತು ನೋಡ ನಿಮ್ದು
ನನ್ನ ನಾಯಕು ನ ೌ
ಮತ್ತೆ ಅವನು ನಿಮ್ ಫ್ರೆಂಡ್ ಎಲ್ಲಿ ಇರ್ತಾನೆ ಈಗ ಗೌಸ ಅಂತಾನ ಅವನು
ಹಾ ಹಾಸ್ಟೆಲ್ದಾಗ ಇರ್ದ ನ
ಹಾಸ್ಟೆಲಲ್ಲ ಇರುತ್ತೆ ನಾನು
ಹ್ಮ್
ಹೌದಾ ಏನ ಹೊ್ತಾನೆ ಅವನು
ಕಂಪಟೇಟಿವ್ತ
ಕಾಂಪೋಟೇಟಿವ್ ಹೊತಿದ್ದಾನ
ಹ್ಮ್
ಮತ್ತೆ ನೀನ್ ಏನ್ ಮಾಡ್ತಿದ್ದ ಈಗ ನೀನ್ನ್ ಓ್ತಿದ ನೀನ್ ಏನ್ ಮಾಡ್ಬೇಕಂತ ಮಾಡಿದ್ಯಾಯ ಮುಂದ
ನಾ ಓದಕ್ಕೆ ಬಿಡ್ಟ್ಟೀನಿಂಗ
ಹೌದಾ ಮತ್ತುೆ ಏನು ಮಾಡಕತ್ತ ಈಗ ಮುಂದೆ
ಬಿಿಸ್ನೆಸ್
ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ಯಾ
ಹ್ಮ್
ಮತ್ತೆ ದುಡ್ಡೆಲ್ಲ ಇದೆಯಾ
ಹಾ ಇದೆ
ಮತ್ತೆ ಏನ್ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದಾ ಎಲ್ಲಿ ಮಾಡ್ಬೇಕಂತ ಮಾಡಿದ್ಯಾ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಮಾಡಿದಯಾ ಮತ್ತೆ ನಮ್ಗು ಸ್ವಲ್ಪ ಹೇಳದ್ರೆಲ್ಲ ಒಳ್ಳೆದ ಆಗುತ್ತೆ ಯಾಕಂದ್ರೆ ನಾವನು ಕೂಡ ಇನ್ ಐಡಿಯಾನ್ ತಗೊಂಡು ನಾನು ಕೂಡ ಯಾಾವದಾದ್ರು ಹೊಸದ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು ಮೆ ಸೊ ಆ ಬಿಸ್ನೆಸ್ ಇಂದ ನಾವನು ಕೂಡ ಮುಂದೆ ಬರಬಹುದು ಮತ್ತೆ ಆ್ ಬಿಸ್ನೆಸ್ ಇಂದನೇ ಎಲ್ಲಾ ನಮ್ ಕೂಡ ಒಳ್ಳೇದಾಗಗುತ್ತೆ ನಮ ಲೈಫ್ ಕೂಡ ಸೆಟಲ್ ಆಗ್ಬಡುತ್ತೆ ಸ ಅದಿನ ಚಿಂತಾನ ಅಂತ ಬಿಸ್ನೆಸ್ ಇದ್ರೆ ನಮ್ಗ ಕೂಡ ಹೇಳಿದ್ರೆ ಮತ್ತೆ ರೆಕಮೆಂಡ್ ಮಾಡಿದ್ರೆ ಅಂತ ಬಿಸ್ನೆೆಸ್ ಕೂಡ ನಾವನು ಕೂಡ ಇಲ್ಲಿ ಸಣ್ಣ ಕೊಟ್ಟ ನೋಡಿ ಅಂದಲ ಏನಾದ್ರು ಮಾಡಿದ್ರೆ ನಡತತ್ತು ಸಿಟಿಯಲ್ಲಿ ಆಗ್ಲಿ ಅಥವಾ ನಮ್ಮ್ ಊರಲ್ಲಿ ಆಗ್ಲಿ
ಹೌದೌ ಮಾಡ್ರ ಅಂತ ಅವ್ರರು ಬಿಸ್ನೆಸ್ ಚಲೋ ಅದಾ ಅದೇ ಬೇಕ್ರ ಹಾಕ್ಬೇಕಂತ ಮಾಡಿದಿ ನೀವನ್ ಹಾಕ್ಬೇಕಂತ ಮಾಡಿದೆ ಆದ್ರೆ ಅದೇನು ಚಲೋ ಆದಿ ಬಿಸ್ನೆಸ್ ಮಾಡ್ಬೋದು ಅದೇನು.
ಬೇಕ್ರಿ ಆಗ್ಬೇಕಂತ ಮಾಡಿದಿಯಾ.
ಹ್ಮ್ ಬೇಕ್ರಿ ಅಂತ ಆಗ್ಬ ಮಾಡಿದಿನಿ ನೀನ್ ಚಲೋ ನಡತಿತ್ತಲ್ಲ ಬೇಕ್ರಿ ಹಾಕದಾಗ.
ಬೇಕ್ರಿ ಎಲ್ಲಾ ಚಲೋ ಬಿಡು ಆದ್ರೆ ಅಲ್ಲಿ ಕೆಲ್ಸ ಮಾಡ್ ಆಯ್ತು ಬೇಕರಿ ಅಲ್ಲಿ ಕೇಕ್ ಮಾಡೋರಯ್ತು ಬೇಕರಿ ಅಲ್ಲಿ ಪಾಪ್ಸ್ ಮಾಡೋರಾಯ್ತು ಬೇಕ್ರಿ ಅಲ್ಲಿ ವೆಜ್ ಪಾಪ್ಸ್ ಮಾಡೋರಾಯ್ತು. ಬೇಕರಿಯಲ್ಲಿ ಅಥವಾ ಅಥವಾ ಅದು ಕಸ್ಟಮರ್ಗಳನ್ನು ಹೆಂಗ್ ಮಾತಾಡಬೇಕು. ಅವ್ರ ಮುಂದೆ ಹೆಂಗ್ ಟ್ರೀಟ್ ಮಾಡ್ಬೇಕು ಅವ್ರ್ ಹೆಂಗ್ ನಡತೆ ಮತ್ತು ನುಡಿ ಹೆಂಗ್ ಇರ್ಬೇಕು ಅಂತೇಳಿ ಅನ್ ತವ್ರಲ್ಲರೆಲ್ಲ ಒಂಥರ ನೋಡ್ಬೇಕು.
ಹೌದೌದು ಮಾಡ್ಬೇಕ್ರೀ ಅದನ್ ಚಲೋನೇ ಆಗಲದ್ ಬಿಸ್ನೆಸ್ ಸರಿ ನಮ್ಮ್ ಮನ್ಯಾಗ ಮಾಡಿದಾರ ಅವ್ರೇ ಒಬ್ರು ನಮ್ ಕಾಕಾನೆ ಅಂತ ಅವರೇ ಹೆಜೋರ. ನಮ್ ಗೂಡ ಇರ್ತಾರ ನಾ ಅವ್ರರು ನೋಡಿ ಕಲ್ಕೊತ್ ಹೋಗ್ಬೇಕ್ ಸೌಕಾಸ ಸೌಕಶ ನಮ್ ಗೂಡಾನ ಇರ್ತಾರ. ಆಮೇಲೆ ನಮ್ಗೆ ಬಿಟ್ಟ್ ಹೋಗ್ತಾರ ಅವ ನಾವೇ ಮಾಡ್ ಗೊತ್ ಹೋಗಬೇಕಂತ ಮಾಡಿದತಿವಿ ಬೇಕ್ರಿ ಎಲ್ಲಾ
ಹೌದಾ
ಹೌದು ನೀವು ಏನ್ ಕೆಲಸ ಮಾಡ್ತೀರಿ.
ಈಗ ನಮಗು ಯಾವ್ದು ಕೆಲಸ ಇಲ್ಲ ಏನಿಲ್ಲ ಈಗ ನೀವು ಬೇಕ್ರಿ ಎಲ್ಲಿ ಆಗ್ತೀರಾ ಸಿಟಿ ಎಲ್ಲಿ ಆಗ್ಬೇಕಂತ ಮಾಡ್ ದ್ದೀರಾ ಇಲ್ಲಾ ಮತ್ತೆ ಊರಲ್ಲಿ ಆಗ್ಬೇಕಂತ ಮಾಡಿದ್ದೀರಾ ಎಲ್ಲಿ ಆಕ್ಬೇಕಂತ ಮಾಡಿದೀರಾ ನೀವು.
ಜವರ್ಗೆ ಅಂತ ಊರೈತಲ್ಲ ಅಲ್ಲಿ ಹಾಕ್ಬೇಕಂತ ಮಾಡಿವಿ ಯಾಕಂದ್ರೆ ನಮ್ ಊರಾಗ ಆಗಲ್ಲ ಅಲ್ಲಿ ಜಾಸ್ತಿ. ಬರೀ ಉದ್ರಿನೆ ಕೇಳ್ತಾರ ಜಾಸ್ತಿ. ಮಂದಿ ಸರಾಗಿಲ್ಲ ನಮ್ಮ್ ಕಡೆ ಹ್ಮ್
ಮತ್ತೆ ನಿಮ್ಮೂರು ಯಾವ್ದ್ ಹೇಳ್
ನಾವು ಸುರ್ಪುರ್ದಾಗ ಇರ್ತವ್ರಿ ಅಲ್ಲಿ ಹಾಕ್ಬೇಕಂತ ಮಾಡಿದೀವಿ ಅಲ್ಲಿ ಮಂದಿ ಸ
ಹೌದಾ ಉದ್ದ್ಗ ಮಂದಿ ಜಾಸ್ತಿ ಇದೆ ಅಲ್ಲಿ
ಹಾ ಹೌದ್ರರಿ. ಹಾ ಬರೀ ಹಂಗಯ್ತು ಬರೀ ಇದು ದಾರ ಕುಡ್ದ್ ಬರ್ತಾರೀ ಜಾಸ್ತಿ ಅಂದ್ರೆ ಅಕಡೆ ಚಲೋ ನಡಲ್ಲ ಬಿಸ್ನೆಸ್.
ಹೌದಾ
ಈ ಕಡೆ ಅಕೆ ಅಂತ ಈ ಕಡೆ ಜೋರ್ಗಿ ಸೈಡ್ ಹಾಕಬೇಕಂತ ಮಾಡಿದ್ರಿ ಹೆಂಗೈತ್ ಜೋರಾಗಿ ಸೈಡ್
ಜಾವಡ್ಗಿರ್ ಸೈಡ್ ಅಂತರು ಎಲ್ಲಾ. ಜನಗಳು ಚೆನ್ನಾಗಿದ್ದಾರೆ ಅದು ಜವರ್ಗೂ ಕೂಡ ಎಲ್ಲಾ ಸಿಟಿನೇ ಇದೆ ಒ ದೊಡ್ಡದಾಗಿ ಸಿಟಿನೇ ಇದೆ ಅಲ್ಲಿ ಏನಾದ್ರು ನೀವು ಜಾಸ್ತ್ ತಿ ಜನ ಎಲ್ಲಿ ಇರ್ತಾರೆ ಎಲ್ಲಿ ತಿರುಗಾಡ್ತಾರೆ ಎಲ್ಲಿ ಇರ್ತಾರೆ ಅಂತೇಳಿ ನೋಡಿ ಸಿಂದಾ ನಡ್ ನಡೋರಕ್ ಆಗ್ಬಿಟ್ರಿ ಮಾರ್ಕೆಟ್ ನಲ್ಲಿ.
ಹಾ ಅದೇ ಅದೇ ಅದೇ ಮಾಡ್ಬೇಕಂತೆ ಮಾಡವ್ರಿ ಈಗಲ್ಲಾ ನೋಡಕ್ ಹುಚ್ಚಿರಿ ಆ ಕಡೆ ಈ ಕಡೆ ಬೇಕ್ರಿ ಹಗ್ಬೇಕಂತ. ಎಲ್ಲಿ ಜವರ್ಗಿನೇ ಹಾಕ್ಬೇಕಂತ್ ಇತ್ರೀ ಕಂಡೀಷನ್ ಪಕ್ಕ.
ಅದೇ ಅಲ್ಲೇ ಜೋರ್ಗಿನೆ ಹಾಕರಿ. ಯಾಕಂದ್ರೆ ಈಗ ನೀವು ಎಲ್ಲಿ ಜನನೆ ಇರಲ್ಲಾ ಮಾರ್ಕೆಟ್ ಇರ್ಲ್ಲಾ ಎಲ್ಲಿನ ಒಂದ್ ಸೈಡ್ ಹಾಕಿದ್ರಂದ್ರೆ ನೀವೆ ಏನೇ ಹಾಕಿರ್ತರಲ್ಲ ಬಂಡವಾಳ ಅ ದುಡ್ ಹಾಕತಿ ಮಾಡಿ ಇರ್ತರಲ್ಲ ಅದೆಲ್ಲ ದುಡ್ಡು ಮೆ ಮತ್ತೆ ನಿಮ್ ಮೈ ಮೇಲೆ ಬಿದ್ದು ಮತ್ತೆ ನಿಮ್ಗೆ ಸಾಲ ಆಗ್ಬಿಡುತ್ತೆ ನೋಡ್ರಿ. ಸರಿಲ ಆ ಕಟ್ ಮಾಡಿ ಯಾವ್ದಾದ್ರು ಬೇರೆ ಪೋನ್ ಬಂತಲ್ ಕೂಡ ಕಟ್ ಮಾಡಬೋದು ಹೌದೌದು